ಹ ಆರಾಮೇ ರನ ಹ
ಆರಾಮ್ ಎಲ್ಲಿ ಇದ್ದಮ್ಮ
ಹಾ ಇಲ್ಲೇ ಮನೆ ಬಲ್ಲೀ
ಅ ಬೋಗಲ್ಲ
ಇಲ್ರೀ ಇವಾಗ ಸ್ವಲ್ಪ ಗಾಡಿ ರಾಬ್ ಆಗಐತ್ರಿ ಗಾಡಿ ಮಾಡ್ಸಿ ಸ್ವಲ್ಪ ಗ ಗ ಬುಳಂಗ ಮಾಡ್ಸ ಬಂದೀವ್ರೀ
ಹ್ಮ್ ಹ್ಮ್ ಹ ಯ ಗಾಡಿ ಯ ಗಾಡಿ ಬಲೋರಾ
ಇ ಸೈನ್ ಗಾಯಿ
ಬಾಯಕ
ಬೈ ಗಾಡಿ ಗಾಡಿ ರೀ
ಹಾ ಹಾ ಹಾ
ಹ್ಮ್ ಇಕಡೆ ಹಓದಲ್ರದವಾ
ಬಂದವರಿ ಈ ಕಡೆ ಹುಲ್ಕಾ ಬಂದಿವವಿ ಲೇಬರ್ ತ ಬಂದಿವವಿ
ಹಕಲ್ ಹೋಗಿರಿ
ಹಾ ಲೇಬರ್
ಹ್ಮ್ ಹ್ಮ್ ಹ್ಮ್ ಹಚ್ಚಿದ್ರಿ ಏನ್ರಿ ಫೋನ್ ಬೇರೆೇಕ್ರ
ಏ ಎಕಡೆ ಅ ಎಕಡೆ ಲೇಬರ್ ಇ ಒಂದ ನಮ ನಮ್ಮೂಊರ್ ಗತ್ತಂದ್ವಲ ಅದು
ಹ್ಮ್ ಹ್ಮ
ಆತ ಅವಲ್ಲ ಮಾಡೇನ ಇಲ್ಲಿಗೆ ಇಲ್ಲಿಗ್ ತೊಗಬೋದಿಲ್ಲೇವರ್
ಹೌದ್ರಿ ಎಟಾದ್ರ ನಿಮ ದೇ ಬರ
ಏ ಎರೆರಡು ನೂರು ರೂಪಾಯಿ ಕೊಡತದ ಅಡೋ ಅಡ
ಹ್ಮ್ ಹ್ಮ್ ಹ್ಮ್
ಒಂದ್ವರೆಗ್ ಬಿಡ್ತಾರ ಮುಂದೆ ಏಳಗ್ ಬಂದಿವವಿ
ಹ್ಮ್ ಹ್ಮ್ ಯಾವಾಗ್ ಬಿಡ್ತಾರ ಇನ್ನ
ಒಂದವರಿ ಬಿಡ್ತಾರ ಹಾ ಬಿಡ್ತಾರೆ ಇನ್ನೊಂದ ತಾಸ
ಬೀಜಾ ಒಲಕ್ಕ ರ ಸದಗೆ
ಇಲ್ಲ ಕರ್ಸ ಕಸ ಕಟ್ಟಗೆ ಯಾರ್ಸಾಕ ಬರ್ತರೆ
ಹ್ಮ್ ಹ್ಮ್ ಹ್ಮ್
ಹಾ
ಆ
ಹ ಅಚ್ಚಿದೆ ಬಳ ಭೀಜೆ ನತ
ಹಾ ಕಣಿಗ್ ಹಯನೇಏನ್ರಿ
ಹಾ
ಆಯ್ತಪ ಸರಿ ಇಲ್ಲಯ್ತ ಮಾಡಿ ಕೆಲ್ಸ ಮಾಡತ ತಂದ ನನಗೆ
ಹ್ಮ್ ಇನ್ನೂ
ಇನ್ಸ ಸಹ ಹಚ್ಚಿಲ್ಲ ಅವು ಬಿಝೀ ಇರ್ತಾರಂತ ಹಚ್ಚಿಲ್ಲ ನಾ ಶಾಬತ್ಗ ಹಚ್ಚಿದೆ ಮಾತಾಡಿದ ಬ್ಯಾಂಕಿನ ಗಿನ ಅಂತ ಅಂತನ್ ತಂದ ಆಯ್ತು ಹತ್ ಸ್ವಲ್ಪ ಮಾತಾಡತ್ತಂತ ಹಚ್ಚಿದ
ಹ್ಮ ಹ್ಮ ಹೌದೌದು
ಹ ಮತ್ತ ನಾಗಪ್ಪಗೆ
ನಾಗಪ್ಪ ಮಾತಾಡಿದ್ರಿ
ಮಾತಾಡಿದರೆ
ಹ್ಮ್ ಏಲ್ಯಾನಂತ ರೀ ಹತ
ಅಲ್ಲೇ ನೀರ್ ತುಂಬ ಕತ್ತಾಂದ ಜೋಗಿ ಗುಮ್ಮಿ ಕುಡಿ ನೀರು ಬಂದೇ ಅಂತಂದ ಹತ
ಹ್ಮ್ ಹೌದ್ರೀ
ಹಾ ಮಾತಾಡಿದ ಏನಡ ಮತ್ತ ಊಟ
ಆಯ್ತ್ರಿ ಊಟ ನಿಮ್ಮ್ದ
ಹಾಗ್ಯದ
ಹ್ಮ್ ಸುಮ್ಕುಂತೀನಿ ಏನ್ ಕೆಲಸ ಇಲ್ಲ ಸುಮ್ಕುಂತಿನಿ
ಹ್ಮ್ ಅದು ಏನಾಯ್ತು ಬೆಂಗಳೂರು ಹೋಗ್ತೇನ್ ಅಂದ್ರಲ್ಲ ಅದು ಕಂಪ್ನಿಗ್ ಹೋಗ್ಬೇಕ ಅಂತ ಅಂದ್ರಲ್ಲ
ಬಾವ ಹತ್ಲಾಕತ್ತಾನ ರೀ ಒಂದು ನಿಮಿಷ
ಹೌದಾ
ಹಾ ಒ ನಿಮಿಷ
ಹಾ ಹಾ
ಹಲೋರಿ
ಹಾ ಹೂ ಬ್ಯಾಂಕಗಿ ಬ್ಯಾಂಕಿಗೆ ಹೋಗಿ ಬರ್ಬೇಕಂತ ಏನ ಕೆಲಸದಂತ
ಹಾ ಹಾ ಹಾ
ಹ್ಮ್
ಯಾರ ನಿಮ್ಮಣ್ಣ ಫೋನ್ ಮಾಡಿದ ಬಂದಿದ್ನೇನು
ಇಲ್ಲ ಮಾಡಿಲ್ಲ ಆ
ಮುಂಜೆೆ ಲೇಬರ್ ತ ಹೊಂಟಿದ್ದೆ ನಾನು
ಹ್ಮ್
ಇಲ್ಲಿ ಸೋಲಾಪುರ ಬಳ ಬಿಟ್ಟದ ಎದ್ರ ಬಿಟ್ಟದನ್ ಗಾಡಿಯಾಗ ಟ್ರಾಲಾಗ
ಗಾಡಿ ಖಾಲಿ ಮಾಡಕ್ಕೆ ಹೋಗಿದ್ನೇನು.
ಹಾ ಮುಂಜಲಿ ಗಾಡಿ ಖಾಲಿ ಮಾಡಕ್
ಹ್ಮ್
ಹಾ ನೋಡಿದ ನನಗ ನೋಡ ತಲೇ ಬಗಸಿದ ಯಾಕೆ ಮಾತಾಡ್ಸಲ್ಲ ಅಣ್ಣ ಅಂತ ಕೆಳ್ ಮತ್ತ ಏನಾಗಿದೆ ಅವನಿಗೆ.
ಹಾ
ಏನು
ಹ ಅರ್ಥಮಾಡ್ಬೇಕ್
ಬಾವನ್ ಕೂಡ ಹೊಂಟಿದ್ದೆ ಬ್ಯಾಂಕಿಗ್ ಹೋಗ್ ಬರ್ತರಿ ಬಂದ ಹಾಕ್ಸ್ತೀನಿ.
ಅರ್ಥ ಆಯ್ತು ಹೊಂಟ್ರೇನ.
ಹಾ
ಅರ್ಥ ಆಯ್ತಾ
ಹ್ಮ ಹ್ಮ್ ಹಲೋ
ಹಲೋ
ಅಷ್ಟೇ
ಹಲೋ ಅಲೋ
ಯಾವಾಗ್
ಯಾವಾಗ್
ಹ
ಹಲೋ
ಶಾಬಾದ್.